ಹಲೋ ದೋಸ್ತ್ ಆರಾಮ್. ಹ್ಮ್ ಆರಾಮದಿನಿ ನೋಡ್ಪ್ಪಾ ದೊಡ್ಡ ಮಂದಿ ಫೋನ್ ಹಚ್ಚಲ್ಲ. ಲ್ಲಾ ಏನಿಲ್ಲ ನಾವ ಹಚ್ಚಬೇಕ್ ಏನ್ ಇದ್ರ.
ಹೇಳ್ ದೋಸ್ತ್
ಹ್ಮ್. ಹೌದು ನೋಡ್ ಎಕ್ಸಾಮ್ ಒಂದ ಬಂದ್ರೆ ಯಾರಿಗೆ ಫೋನ್ ಹಚ್ಚಂಗಲ್ಲ, ಮಾತಾಡಂಗಲ್ಲ, ಓದ ಬರೇ ಓದಬೇಕು. ಅನ್ಸ
ಬರೇ ಅದ್ರಗೆ ಇರ್ಬೇಕ್ ಅನ್ಸತ್ತ ಅಣ್ಣ.
ಹ್ಮ್ ಬಾರಿ ಹೋ ಬಾರಿ ಒಳ್ಳೆ ಕೆಲಸ ಮಾಡಿ ನೋಡಡ್ ಯಾರಿಗಿ ಫೋನ್ ಹಚ್ಲಾರ್ದ. ಓದಿ ಪಾಸ್ ಆಗ ಸಾಕ.
ಇಲ್ಲೋ ದೋಸ್ತಾ ಬಹಳ ಕಷ್ಟ ಇದೆ ಜೀವನ ಈಗ.
ಹ್ಮ್ ಹ್ಮ್ ಇಲ್ಲ ಪಾಸ್ಕಿ ಬ್ರೊ. ಎಕ್ಸಾಮ್ ಚೆನ್ನಾಗಿ ಹ್ಮ್. ಹ್ಮ ನಿಮ್ ಕಾಲೇಜನಂಗ್ ಚಿಟ್ಟಿ ನಡೀತವ್ ಅನ್.
ಚೀಟಿ ನಡಿತವ ಬಟ್ ನಾವ್ ನಡಸ್ಬೇಕ.
ನಮ್ಗ ನಮ್ ಉರಗ ಇಲ್ಲೋ ಸಿ ಸಿ ಕ್ಯಾಮರಾ ಇಟ್ಟ
ಹೌದ ಹೌದು ಬಾಳ ಸ್ಟ್ರಿಟ್ ಇತ್ತೆನ್.
ಹ್ಮ್ ಅಲ್ಲಿ ಸೀದಾ ಹೊರಗ ಹೋಗ್ಬಬೇಕ ಎಕ್ಸಾಮ್ ದಿಂದ್ ಹಾಲಿಂದ ಏನ ಮತ್ತ ಕುಂದ್ರಂಗಿಲ್ಲ ಎಕ್ಸಾಮ್ ನೀನು ಸಿಕ್ಕ ಮೇಲೆ. ಹ್ಮ್. ಒಂದ ಮಾತ ಹೇಳ್ತಾರ ಹೊರಗಹೋಗ್ತಿಯ ಇಲ್ಲ ಅಂತ ಅಂದ್ ಹೋಯ್ಬಡುಕ್ ಅಷ್ಟ
ಇಲ್ಲ ಅಂದ್ರ ಏನಾರ್ ಮಾಡ್ತಾರ ಮೀಣ ಮಕ್ಕಳು.
ಹ್ಮ್. ಬಾಳ ಕ್ರಿಟಿಕಲ್ ಸಿಚುವೇಷನ್ ಫೇಸ್ ಮಾಡಬೇಕಾಗತ್ತೆ ಮುಂದ ಮತ್ತ. ಸರ್ ನಮ್ಮ ಊರಾಗ ಇವತ್ತ. ಈ ನೀವ ಎರಡು ತಿಂಗ್ ನೋಡ ಎಡ ತಿಂಗಳ ಮೇಲೆ ಮತ್ತ ಎಕ್ಸಾಮ್ ಬರ್ತಾ. ಅದು ಮುಗದಿಂದ ವಾಪಿಸ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಏಪ್ರಿಲ್. ಯಲ್ಲಿ ಪೊಲೀಸ್ ವ್ಯಾನ್ ಮತ್ತೆ ಡ್ರಾಗ್ಸ್ ಎಲ್ಲ ಕಕೊಂಡ ಅದ ಏನ್ ಮಾಡ್ರ ಪ್ಲಾನ್ ಹಾಕಿ ಕ ಬ್ಯಾಕ ಉಟ ಮಾಡೋಕೆ ಹೋಗ್ಯಾರ ನ್ ಪ್ಲಾನ್ ಹಕಿರ್ಬೋಡದು ಲೈಟಿ ಕಂಪ್ನಿಯಾಗ ವೈರ್ ಕಟ್ ಮಾಡಿಬಿಡ್ರ ಬ್ಯಾಂಕ್ ಬ್ಯಾಂಕಿನ ಹೂ ಅದ್ ಹೆಂಗ ಬರೇ ಬ್ಯಾಂಕ ಒ ಅಷ್ಟ ಕಟ್ಟ ಮಾಡಿದರ
ಹಾ ಹ ಹೌದ ಹೇಳ್
ಮತ್ತೆ ಅನುಮಾನ ಬಿಡ್ಬಾರಡ್ದ ಅಂತರಿ ಹೇಳಿ ಬ್ಯಾಂಕ ಕಟ್ ಮಾಡಿ ಅವ್ರೊಳಗ ನಗ್ಗ್ಯಾರ ಸೀಸಿ ಕ್ಯಮೆರಲ ಆಫ್ ಎಟ ಮತ್ಲಟ ಕಮಟಲೆಟ್ ವಯರ್ ಕಟ್ ಮಾಡಿಂದೇ
ಅಬ್ಬ ಅ ಹಂಗ್ ಪ್ಲಾನ್ ಮಾಡ್ಯಾರ ಅವ್ರು
ಹೂ ಮತ್ತೆ ಎಲ್ಲಾ ಹೊಡದಾರ ಕಿಡಕಿ ಕಿಡಕಿ ಎಲ್ಲಾ ಹೊಡದಾರ ಆದ್ರ ಏನ್ ಮಾಡ್ತವಿ ಇದು ಓಪನ್ ಆಗಿಲ್ಲವೂ ಲಾಕರ್
ಹೌದಾ
ಹೂ ಮತ್ತೆ ಏನ್ ಅವಲ್ಲ ಮತ್ತ ಆರಾಮನ ಪ್ರೊಟೆಕ್ಟಿವ್ ಆಗಿ ಇಟ್ಟಿರ್ತಾರ ಅವ್ರು ಡಲ್ ಲಾ ಡಲ್ ಲಾ ಡಬಲ್ ಲಾಕರ್ತಾರ
ಮತ್ತ ಬ್ಯಾಂಕ್ಪ್ಪ ಮೊದ್ಲ ಅದ
ಹ ಹೂ ಆ ಕಲ್ ಏ ಮಾಡಿರ ಇಲ್ಲಿ ಕೆಲ್ಸಗಲ್ಲ ಅಂತಂದ ಹೇಳಿ ಹೊರಕ್ ಬಂದ ರಸ್ ಹೊರಕ್ ಬಂದ ಊರಾಗ ಮುಟ್ಟಿ ಅಲ್ಲಿ ಟ್ಯಾಗರ್ ಸಕ್ಕರ ಟ್ಯಾಗರ್ ಹೊಡ್ಕೊಂಡೆ ಅ ಬಿಿಟ್ರಿ
ಅಯ್ಯಾ ಅಯ್ಯೋ
ಏನ್ ಮಾಡ್ತೀವಿ ಬ್ಯಾಂಕ್ ಬನ್ನಿ ಆಗಪ್ಪದ್ವಿ ಅವ್ರರು ಯಾವ್ದೋ ಒಂದು ಕುಟುಂಬ ಬನ್ನಿ ಆಗಬವಿ ಆದ್ರೆ ಕಲ್್ರ ಪರ್ಫೆಕ್ಟ್ ಪ್ಲಾನ್ ಆ ಂದ ಒಂದ ಕೆಲಸ ಇಲ್ಲಂದ್ರೆ ಇನ್ನೊಂದ ಕೆಲಸ ಮಾಡೋಕ ಹೋಗ
ಹಾ ಒಂದ ಮತ್ತೆ ಮಾಡಿದ್ರಲ್ಲ ಆ ಕೆಲ್ಸ
ಹೂ ನಮ್ಮ ಸರ್ ಹೋಗ್ಲೇ ಹೇಳ್ತಿದ್ದ ನೀ ಓದೋತ್ತೀರಿ ಅಂದ ಮೇಲೆ ಓದೋ ಟೈಮ್ನಯಾಗ ಎರಡ್ ಪ್ಲಾನ್ ಇಟ್ು ಅಂದ್ರ ಹೋಗ್ ಒಂದು ಸಕ್ಸಸ್ ಅಲ್ಲಿ ಅ ಅಂದ್ರೆ ಇನ್ನೊಂದ್ ಸಕ್ಸಸ್ ಮಾಡ್ಬೋದು ಅಂತ ಅಂದು
ದಕ್ಕೆ ಮತ್ತ ಆ ಪ್ಲಾನ್ ಇಲ್ಲ್ರೆೀರ್ನ್ ಮಾಡ್ಯಾರ
ಹೂ ನಮ್ಮ ಹೂ ಇದೇ ಮಾಡ್ತಿ ನಾವು ಬಿ ಪ್ಲಾನ್ ಇಟ್ಕೊಂಡ ಇದಿದ್ದಿಲ್ಲ ನಾನು ವಲ್ಟೇಜ್ ಇದ್ದಪ್ಪ
ಹೂ
ಬಿ ಪ್ಲಾನೆಟ್ ಇದದೆಲ್ಲ ಬರೀ ಎ ಅಸ್ಟ್ರ ಪ್ಲಾನೆಟ್ ಇದ ಎ ಪ್ಲಾನೆಟ್ ಕ್ಯಾನ್ಸಲ್ ಆಗಬಿತಿ ಜೈನಾನ ಆರ್ಬಿತಿ
ಹೂ
ಎಂ ಬಿ ಬಿ ಎಸ್ ಕ್ಯಾನ್ಸಲ್ ಆಗಿಬಿಡ್ತು ಜೀವ್ದಾಗ
ಜೀವನ್ದಾಗ ಹಾಕ್ಪಲ್ಲ ಇವ್ ದೋಸ್ತ ಬಿ ಎಂ ಎಸ್ ಸಿಿಕೇತಲ್ ಬಿಡು ಇನ್ನೆಾ ಚಿಂತೆ ಮಾಡ್ತ
ನಾನ್ ಜೀವನಾನ ಅಂದ್ರೆ ಎಂ ಬಿ ಎಸ್ ಅಂತ ಇಟ್ಟಿದ್ ನಾನು ಅದೇ ಕೇಳಿದ್ದೆ
ಹೌದೇನ
ಹ
ಬಟ್ ಆ ಚಾನ್ಸ್ ಆಗ್ ಆಗಿಬಿಟ್ಟತಿ
ಹೂ ಎಕ್ಸಾಮ್ ಟೈಮ್ಗೆ ಹೆಂಗ್ ಹೆಂಗಂಗ ಬಿಡ್ತತ್ ನೆನ್ಸನ್್ರಗ ಇವ ಹಿಂಗೆ ಆ ಎಕ್ಸಾಮ್ ಟೈಮ ಎತಣ ಎಲ್ಲ ಏನಐತಿ ಎಕ್ಸಾಮ್ ಟೈಮ್ಗ ಮ ಆಟ ದೊಡಫೋಟೋ ಇಟ ಅಲ ಆ ದೊಡ್ ಫೋಟೋ ತರ ಬದ್ಲಿ ಬರ ಸಣ್ಣ ಫೋಟೋ ಅಷ್ಟೋತ್ಟ್ಟಿನ ಹ ಎಕ್ಸಾಮ್ ದಿನ ಒಂದರ ತಾಸ ಐತಿ ಹಡುಗಿನಿ ಹುಡುಗಿಗೆ ಅಷಕ್ ಸವರ್ಕಲ್ ಅಂತ ಇದೆ ಪಾಲಿ ಒಂದ್ದ ನಮ್ ಕಾಲೇಜಡ್ ಬಯಸ್ ಕಾಲೇಜ್ ಹತ್ರ ಒಂದು ಫೋಟೋ ಸ್ಟುಡಿಯೋ ಇತ್ತು ಅಲ್ಲಿ ಮತ್ತೆ ಪ್ರಿಂಟ್ ಅ ತೊಗಸಂದ್ ದೊಡ್ ಫೋಟೋ ತಸಂದ ಅದಕ್ ಡೇಟ್ ಹಾಸಂದ ಓಡಿ ಒಂದು ದಮ್ಮ ಚಂದು ಮತ್ತೆ
ಹಡುಗೆ ಅಜನ್ ಸ ನಮ್ದೋಸ್ತ ನೋಡ ಸಾಂಗರ್ ಸಿಂಗಾರ ಆಕತೆ ನೀವತ್ತ ಎಟ ಇಸ ಅವರು ಅದ
ಹಲೋ
ಹ್ಮ
ಹ
ನಮ್ ದೋಸ್ ಫುಲ್ ರಚಿಕೆದನಲ್ಲ
ಎಕ್ಸಾಮ್ ಒಳಕ್ ಹೋಗ್ಬೇಕಪ್ಪಾ ತಂ ತು ಅಂತಾರ ತಂ ತು ಮೇಲೆ ಒಳಕ್ ಬಿಡ್ತಾರ ಹ್ಮ ತೊಂಬತ್ ಹ್ಮ್ ತೊಂಬತ್ನ ಹೊಲ್ತಪ್ಪದಂತ
ತಂಬ ಒಳ್ಳೆ ಐ್ತಲ್ಲ
ಎಲ್ಲಾ ತರ ಉಡಿಯರ್ ನ ಆಮೇಲೆ ನೀನ್ನೊಂದ ಹುಡಿ ನನ್ ಎಂದಿತ್ತಲ್ಲ ಹುಡ್ಗಿತ್ತ ಹೋದ್ರೆ ಹುಡ್ಗ ಬಂದ್ ಬಿಡ್ತಳ
ಯಾವ್ದೋ ಒಂದು್ವ ಹೇಳ್ದಲ್ಲ
ಹಳದ ಪಂತ್ ಹಲೋ ಹ ನೋ ನ ಈ ಹುಡ್ಗೀದ ಬರದತ್ತತಿ ನಾ ಯಾಕ ಬರ್ ಲ್ಲ ಅಂತ ನಾನ
ಹ್ಮ್
ನಾ ಏನ್ ಮಾಡಿನಿ ಅವರು ಹೋಯ್ ಬಾತ್ರೂಮ್ ನ ಹೋಗಿ ಕೈ ಕಿ ತೊಂಬೋ ಅಂದ್ರು ಹಯ್ ಬಾೂಮ್ ನ ಹ್ತ್ತತ್ ಹುಚ್ಚಿಗಿಚ್ಚಿ ಹೋದ ಕನಾ
ಹ್ಮ ಹ್ಮ ಹ್ಮ್ ಹ್ಮ್
ಆಮೇಲೆ ಒಂದು ಮತ್ತೊಂದು ಏಳ ಎಂಟು ನಿಮಿಷ ಆದ್ಮೇಲೆ ತಗೊಂತಪ್ಪ ಆಮೇಲೆ ಹ ಉಸರು ಯದ ದಿವಸರು ಬಿಟ್ಟೆ ಹ್ಮ್ ಅದು ತಗೊಂಡ ಕುಂಚೆನ
ಅದು ತೊಗಂದ ಮೇಲೆ ಒಂದ್ ಸ್ವಲ್ಪ ಉಸಿರು ಆಡಕ್ ಚಲೋಂದ ಆಮೇಲೆ ಎಕ್ಸಾಮ್ ರೂ ಹಡ್ಕತ್ಲೆ ಒಂದು ಮೂರು ನಿಿವಷ ಆತ
ಹ್ಮ್
ಹ್ಮ ರೂಮ್ ಹುಡ್ಕಿ ರೂಮ್ ನೊಳಗಕು ಬಂದ್ರಪ್ಪ ಸರ್ಸೆಲ್ಲ ಅದ ಕರೆಕ್ ಟೈಮ ಹೋದೆ ಇಲ್ಲಾಂದ್ರೆ ಮತ್ತೆಳ ಹೊರ್ತದ ಬಂತು ಪೇಪರ್ನ್ಯಾಗ ಏ ಮಾಡ್ತಿದಿ ಓ ಎಂ ಎರ್ ಸೀಟ್ನ್ಯಾಗ ಅದ್ರಾಗ ಒಂದ ಪಿನ್ ಕೋಡ್ ಕೊಟ್ಟಿರ್ತಾರ.
ಹೌದಡ.
ಹ್ಮ ಅದನೇಲ್ಲ ಕರೆಕ್ಟ್ ತುಂಬಿನಿ ಮೇಲೆ ನಂಬರ್ ಬರ್ಯೋದೇ ಏನ ಕರೆಕ್ಟ್ ಬರ್ದಿನಿ. ವ ಎಮರ್ ಸೀಟ್ನಾಗ ರೌಂಡ್ ಮಾಡೋ ಒಂದ ಇರ್ತೈತಿ ಆ ರೌಂಡ್ ಮಾಡೋ ಟೈಮ್ ನ ತಪ್ಪ ಮಾಡಿಬಟ್ಟಿನಿ.
ಅಯ್ಯ ಅಯ್ಯ ಹ್ಮ.
ಮಾಡಿ ಆಮೇಲ ಯಾರ್ಯಾರ ತಪ್ಪ ಮಾಡಿರದ್ ನಿನ್ನಂದ್ರರ ಅದಕ್ಕ ಕ್ವಶನ್ ಪೇಪರ್ ಕೊಟ್ಬಿಟ್ರ ಅಲ್ಲೇ.
ಹ್ಮ.
ಕ್ವಶ್ನ್ ಪೇಪರ್ ಕೊಟ್ಬ ಬಿಟ್ರ ನಂದ ನೋಡಿರ ತಪ್ಪ ಆಗ್ಬಿಟ್ಟೈತಿ ಓ ಎಂ ಆರ್ ಸಿಟ್ ಅಲ್ಲ ಇದ. ಕಂಪ್ಯೂಟರ್ನ ಚಕ್ಕ ಆಗದ ಇದ. ಮತ್ತ ಎದ್ದನಿಲ್ಲ ಸರ್ಂದ ಹಿಂಗ ತಪ್ಪ ಆಗಬಿಟ್ಟತ ಸರ್ ಅಂತ ಅನ್ನಿ ಅಲ್ಲೂ ಹದ್ನೈದ ನಿಮಿಷ ವೆಸ್ಟ್ ಆಗಬಿಡ್ತ. ಇರದ ಕಡಿಮೀ ಇರ್ತತ ನಮ್ಗ ನೀಟ್ ಎಕ್ಸಾ ಬರಕ ಹ್ಮ ಅಲ್ಲೇ ಹದ್ನೈದ ನಿಮಿಷ ವೇಸ್ಟ್ ಆಗ್ಬಿಡ್ತಪ್ಪಾ. ಸರ್ ಹಿಂಗ ಆಗ್ಬಿಟ್ಟ ಸರ್ ಮತ್ತ ಕಣ್ಣಿರಾಗ ಮ್ಯಾಗ ಇದ್ದವಪ. ಹ್ಮ. ಏ ಮಾಡ್ತಿ ಏ ಬರಿ ಆಮೇಲ ನೋಡಮ ಅಂತಂದ್ರ.
ಹ್ಮ. ಹ್ಮ ಹ್ಮ ಹ್ಮ ಹ್ಮ ನೋಡಿನ ನೋಡನ ನೋಡಿನ.
ಹ್ಮ ಅಲ್ಲ ಎಲ್ಲಾ ಚೇಂಬರ್ಸ್ನಾಗ ಎಲ್ಲಾ ಎಕ್ಸಾಮ್ ಉದಾದ್ಮೇಲೆ ಮತ್ತ ಹೋದೆ ಅಳ್ಕಂತ ಅಳ್ಕಂತ ಹೋಗಿ ಸರ್ ಹಿಂಗ ಇಡ ಸರ್ ಅಂತ ಕೇಳಕ ಹೋದೆ. ಆ ನನ್ ಮಕ್ಳ ಏನ್ ಮಾಡಕ ಬರಲ್ಲೊ ಬಂದ ರಿಸಲ್ಟ್. ಬಂದ್ರ ನೋಡು ಬರ್ಲಿಲ್ಲ ಅಂದ್ರ ಬಿಟ್ಟ ಹಾಕ ಬಿಡು ಅಂದ್ರ ನಡಿ ಅವನ ಮನೆಯರಿಗೇನ ಹೇಳ್ಬೇಕಪ್ಪಾ ಅಂತಂದೇಳಿ ಮತ್ತೆ ಬಸ್ ಸ್ಟ್ಯಾಂಡನಾಗ ಹೋಗಿ ನಮ್ ದೋಸ್ತಗ ಮಾತಾಡಿಕ ಅಂತ ಮಾತಾಡಿಕ ಅಂತ ರಿಲ್ಯಕ್ಸ್ ಮಾಡಿದ ನಮ್ ದೋಸ್ತ. ಆಮೇಲ ಮನೀಗ ಹೋಗಿಂದ ಫೋನ್ ಹಚ್ಚಿ ಕೇಳಿದವಪ್ಪಾ ನಿಮ್ ಸರ್ಸ್ನೆಲ್ಲ ಸರ್ ಹಿಂಗಪ್ಪ ಸರ್ ಹಿಂಗ ಅಯ್ತಂತ ಅಂದ
ಹ್ಮ ಹ್ಮ.
ಆ ಸರ್ ಬೈದ್ರ. ಏನ್ಲಿ ಇಷ್ಟೊಕ್ಕಂದ ಪ್ರಾಕ್ಟೀಸ್ ಮಾಡಿರ್ತರಿ ಅಲ್ಲಿ ಹೋಗಿ ಈ ತರ ತಪ್ಪ ಮಾಡಿದ್ರ ನಿಮ್ಮಂತರ ಪ್ರಾ ಪ್ರಕ್ಟೀ ಮಾಡಿದ ತಪ್ಪ ಮಾಡ್ರ ಫಸ್ಟ್ ಟೈಮ್ ಬರ್ರ ಹೆಂಗ ಮಾಡ್ತಾರ ಹೇಳ ಅಂತಂದ್ರ.
ಹೌದಮ್ಮ ಕರೆಕ್ಟ್.
ಹ ಅದಕ್ಕ ನೋಡಪ್ಪ ಯಾವ ಯಾ ಟೈಮಿಗ ಏನ ಮಾಡ್ಬೇಕ ಏನಿಲ್ಲ ಅದನ್ನ ಕರೆಕ್ಟ್ ಟ ಮಾಡತಾ ಇರ್ಬೇಕು.
ಹ್ಮ.
ಅದು ಏನಿಲ್ಲ ಬಾಳ ಏನಿಲ್ಲ ಒಂದ ಅಕ್ಷರ ಅದು. ಹ ಒಂದ ಅಕ್ಷರಲಿಂದ ಅವ್ನ್ ಅಕ್ಕನ ಟೈಮ ಕನ್ಸ ಟೈಮಿಂಗ್ ಕಟ್ ಸಿಗ್ಲಿಲ್ಲಾ ಎದಿ ಡಗ ಡಗ ಅಲ್ಲೆ ಕಷನ್ ಓದಕ್ ಆಗ್ತಿಲ್ಲ ಕೈ ಎಲ್ಲಾ ನಡಗಾಕತ್ತಾ ಬಿಟ್ಟವು.
ಹ್ಮ ಹಾ
ಹ ರ ಓ ಎಂ ಆರ್ ಸಿಟ್ ನ ರೌಂಡ್ ತುಂಬಾ ಕತ್ತೀನಿ ರೌಂಡ್ ಇದ್ದವರ ಬರತ್ತವ ಹಿಂಗ ಆದ್ರೂ ಮಾರ್ಸ್ ಎಂಬುದು ಬಿಡು ನಂದ ಎನರ ಕ್ಯಾಟಗರಿ ಇ ಸರ್ ಎಷ್ಟ ಎ ಬಿ ಸೀ
ಹೌದೌದಾ ಕರೆಕ್ಟ್.
ನಮ್ ದೋಸ್ತೋ ಎಸ್ಸಿ ನಾಕ್ನೂರ್ ತಗಂದು ಸೀಟ್ ಹುಡ್ಕೊಂಡ ಹಾ ನ್ ನಾಕ್ನೂರು ಹನೊಂದ್ ಐತಪ್ಪ ಸಿಗಿಲ್ಲ ಸರಿತೋ ಆಮೇಲೆ ಹಸ್ತನ್ ಆ
ಹ್ಮ್